ಹ್ಮ ನ ಹೇಳಳು
ಅ ಒಪ್ಪತರ ಈ ಪ್ರ
ಆ ಆಮೇಲೆ ಅವರು ಸ್ವಲ್ಪ ಹಂಗಗೆ ಹಿಗೆ ಆಪೋಸಿಟ್ ಅವ್ರು ಹೆಂಗಿರ್ತಾರೆ ಅಂತ ಗೊತ್ತಾದ್ಮೇಲೆ
ಏನ್ ಗೊತ್ತ ನಾನ್ ನಾನ್ ಫಸ್ಟ್ ನನ್ ಗೊತ್ತು ನಮ್ಮ ಮನೆ ಏನ್ ನಡೀಿತೆ ಅಂತಾನ ಫಸ್ಟೆ ಯೋಚನೆ ಮಾಡಿ ಹತ್ತಾರ ಬೈ ಇತಾರೆ ಮಾಡ್ತಾರೆ ನ್ ನಮ್ಮ ನಮ್ಮ ಅಮ್ಮ ಇ ಯ ಯಾಕ ಯಾಕವ ಹಂಗ ನಾಮ್ಮ್ ಅಪ್ಪ ಏ ಒಂದು ದಿನ ಬೈತಾರೆ ಎರಡು ದಿನ ಬೈತಾರೆ ನಮ್ಮ ಚಿಕಪ್ಪನೇ ಸುಮ್ನೆ ಸುಮ್ನೆ ಹಂಗೆ ನಾನು ವೈ್ಟಟ್ ಮಾಡ್ತಿ ನಿ ಹಂಗೆ ಆಡ್ತಿೀರ ಅಂತ ನಾನು ತಿರ್ಸಕ್ಬಿಡ್ತೀನಿ
ಹ್ಮ ನೀನಗ ಎನ್ ನ ಹಂತ
ಬಟ್ ನಮ್ದಲ್ಲ ಓಡವ ಸೀನ್ ಎಲ್ಲ ಇಲ್ಲ ಮನೇಲಿ ಒಪ್ಲಿ ಅವ್ರ ಎಕ್ಸೆಪ್ಟ್ ಮಾಡ ಗಂಟ ವೇ್ಟಿಂಗ್
ಕೆಲ್ಸ ಆ
ಹಾ
ಒಳ್ಳೆ ಕೆಲ್ಸ ಅದು
ಉಷ್ಟದ
ಹ್ಮ್ ಹ್ಮ್ ಮ ಆ ತರಬಟ್ರ ಮತ್ತೆಕೆ ಬಟ್ಟ ಮನೆಲಿ
ಹೌದು ನಾವು ಡಿಸೈಡ್ ಆಗಿರೋದಂಗೆ ಆಕ್ಸೆಪ್ಟ್ ಮಾಡ ಗಂಟ ವೈ್ಟಟ್ ಮಾಡೋಣ ಎಷ್ಟು ವರ್ಷ ಅವ್ರ ಪರ್ವಾಗಿಲ್ಲ
ಹ್ಮ ಎಷ್ಟ್ರ ಪರವಾಗಿಲ್ವ
ಏನು ಎಷ್ಟು ಒಂದ್ ವರ್ಷ ಎರಡ್ ವರ್ಷ ತಕೋತಾರಪ್ಪ ಆಮೇಲೆ ಸರಿ ಹೋಗ್ತಾರೆ
ಅವ್ರ ಮನೇಲೆೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಅವ್ರ ಮನೇಲಿ ಒಪ್ಕೋ ಬಿಡ್ತಾರೆ ನಮ್ಮ ಮನೇಲ್ಲ ಇರೋದು ಪ್ರಾಬ್ಲಮ್
ಹ್ಮ್
ನಮ್ಮ ಮನೆಲಿ ನಾನ ವಪಸ್ ಬೇಕಷ್ಟೇ
ಒಪ್ಪಕೂತಾರೆ
ಕೆಲಸ ನಮ್ಮ ನಮ್ಮ ಚಿಕ್ಕಪ್ಪ ಯಾವಾಗ ಗೊತ್ತೋ ಅದ್ಕೊಳ್ಳೋದು ನನ್ನ ಕೆ ಎ ಕೆ ಎ ಎಸ್ ಆಫೀಸರ್ ಆದರೆ ಮಾತ್ರ ಒಪ್ಕೊಳ್ಳೋದು ಈ ಇದಕ್ಕೆಲ್ಲ ಒಪ್ಪದು
ಅ ಆದ್ರೆ ಎಲ್ಲಾ ದಕ್ಕಸ ನಿನ್ ಕೈಲೆ ಇರ್ತದೆ ಆಕ್ಚುಲಿ
ಹೌದು
ಮನೆಯವ್ರದಾಗ್ರಿ ಬೇರೆಯವ್ರಾಗ್ರಿ
ಅವ್ರೇಏನು ಗೊತ್ತಾ ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಟ್ಟಿದ್ದಾರೆ ನನ್ನ ಮೇಲೆ
ಹ್ಞ
ಅಂದ್ರೆ ಈ ಅಂದರೆ ಆಗಿಂದ ನಾನು ಅಷ್ಟೇ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಾನು ಯಾರನ್ನೂ ಲವ್ ಮಾಡಲ್ಲ ಅವ್ರ ಅವ್್ರ ಹೇಳಿದ್ನ ಕೇಳ್ತೀನಿ ಅವ ಡ್ರೀಮ್ ನ ಫಿಲ್ ಮಾಡ್ತೀನಿ ನಾನು ಅನ್ನೋ ನಂಬಿಕೆ ಅವ್ರಿಗೆ
ಅ ಬೇರೆ ಕಡೆ ಇತ್ ಮಾಡಲ್ಲ ಅಂತ
ಫಸ್ಟ್ ಒಂದ್ ಮಾಡ್ದೇ ಇರ್ಬೋದು ಇನ್ ಬೇರೆದೆಲ್ಲ ಮಾಡ್ತೀನಪ್ಪಾ
ಹ್ಮ ನಾರುು
ಹ್ಮ್ ಅದಕ್ಕೆ ಅ ಅವರು ನಮ್ಮ್ ನಮ್ಮ ಮನೇ ಇದಾರೆ ತಮ್ಮ ಇದ್ದಾರೆ ನಮ್ಮತ್ತೆ ಮಕ್ಕಳು ಇದಿದ್ದಾರೆ ಅವ್ರ ನೆಲ ಬಿಟ್ಟುಬಿಟ್ಟು ನನ್ನ ನಡಡ್ಕೋರು ಗೌರ್ಮೆಂಟ್ ಎಕ್ಸಂಗೆ ನೀನು ಬಾ ನೀನು ಗೌರ್ಮೆಂಟ್ ಅದನ್ನೇ ಓದು
ಅವ್ರಗ್ ಗೊತ್ತು ಯಾರುತ್ತಾರ ಯಾರುಡಲ್ಲ ಅಂತ
ಹ್ಮ ನಿನ್ ನಿನ್ ನಿನ್ ಕೆಳ ಆಗದು ಒಮಟು ಎಡಕು ಹೋರು ನಾನ್ ಎಮ್ ಬಿ ಎ ಮಾಡ್ತೀನಿ ಹಂಗೆ ಹಿಂಗೆ ಅಂತೆೆ ಆಯ್
ಆಕ್ಚುಲಿಗಲ್ಲ ಡಿಸನ್ ಸರಿಯಾಗ ಐತೆ ಬಟ್ ಸಸ್ ಆಬಿ್ರ ಎಿ ಮಾಡದ ಪ್ರೈವಟ್ ಕಂಪನ
ಹ್ಮ್ ಹ್ಮ್
ಆಮೇಲೆ ಒಂದು ಇದರ
ಹೌದು ಅಂದ್ರೆ ಏನ್ ಗೊತ್ತ ನಮ್ ಚಿಕ್ಕಪ್ಪ ನನ್ ಮುಂದೆ ಬೈತಾ ಇರ್ತಾರಾ ನಮ್ ಚಿಕ್ಕಿದಾರಲ್ಲ ಅವ್ರ ಮುಂದೆ ಹೇಡ್ಕೊೊಳ್ಳೋದು ನನ್ ಬಗ್ಗೆ ನಮ ಚಿ ಕಿೇತಿರ್ತಾರ ಅವವಾಗ ಅವ್ರ ಏನಾರರು ಬೈದ್ ಬಿಟ್ಟಾಗ ನಾನನ್ ಕೋಪ ಮಾಡ್ಕೋಬತನಿ
ಹ್ಮ್ ಕತ ತಲ್ಲತನು
ಬೈತಾರೆ ತಿರ್ಸ್ ಅಂದ್ರೆ ಊರಲ್ಲಿಿದ್ರ ತಿರ್ಸಿ ಮಾತಾಡ್ತೀನಿ ಬೆಂಗಳೂರಲ್ಲಿ ಇದ್ರೆ ಏನು ಮಾತಾಡೋಲ್ಲ
ಹೋಗ್ಬಡೂದೆ ಸುಮ್ನೆ ಹೋಗ್ಬಿಡ್ತಿದೆ
ಸುಮ್ಮ್ನೆ ಬೈತಾರ ಸುಮ್ಮ್ ಬೈಸ್ಕಂಡ್ ಇದಬಿಡ್ತೀನಿ ಎಂದೆರಡ್ ದಿನ ಮಾತಾಡಲ್ಲ ನಾನು ಅವ್ರ ನೋಡಿದ್ರು ನೋಡ್ದ ಇರತರ ಹೋಗ್ತೀನಿ
ಹ್ಮ್
ಆಮೇಲೆ ನಮ್ ಚಿಕ್ಕಿ ಬಂದು ಹೇಳದ್ದು ಇಂಗಿಂಗೆ ನಿಮ್ ಚಿಕ್ಕಪ್ಪ್ ಅಪ್ಪ ಎಲ್ಲರಿಗಿಂತ ನಿನ್ ಮೇಲೆ ಜಾಸ್ತಿ ನಂಬ ಕೆ ಇಟ್ಕೊಂಡವ್ರೆ ನೀನೊಂದು ಕೆಲ್ಸ ತಗೋಬಿಟ್ರೆ ಅವ ಏನೇನ್ ಅನ್ಕೊಂಡಿದಿದ್ದಾರೆ ಎಲ್ಲಾನು ಅವರು ಫುಲ್ ಫಿಲ್ ಮಾಡ್ಕೋತಾರೆ
ಹ್ಮ ತಗೋಬೇಕು ಅವ್ರ ಅವರ್ ಆಸೆ ನು ಒಂದೊಂದು ಹ ಕೆಲ್ಸ ಆದ್ರೆ ನಿಂಗು ಒಳ್ಳೇದೇ ಅದು
ನಿನ್ ಮುಂದೆ ಹಂಗ್ ಬೈತಾರ ಅಷ್ಟೇ ಬಟ್ ಹಿಂದೆ ನೀನ್ ಎಷ್ಟ್ ಪ್ರೀತಿ ಮಾಡ್ತಾರ ಗೊತ್ತಾ ಅವ್ರ ಹೆಂಗೆ ಅಂತ ಹೇಳ್ತರ್ತಾರ ನ ನಾನನ್ ಆಕ್ಚುಲಿ ಅದು ನನ್ಗೂ ಗೊತ್ತು
ಹ್ಮ್ ಮುಕ್ಕದ ಪಾನಿ ಚಿಕ್ಕಪ್ಪ ಅಂದ್ರೆ ಜಾಸ್ತಿ ಇಷ್ಟ ಕೊಡ್ತಾರ್ರ ಅನ್ನನ್ ಮಕ್ಕ ಆತರ ಇದ್ದಾಗ
ಹೌದ ಹೌದು ಈ ನನ್ಗೆ ಯಾವಾಗ ಗೊತ್ತಾ ಗೊತ್ತಾಗಿದ್ ಇದು ಈ ಈ ಅದೇ ಕೋವಿಡ್ ಟೈಮ್ ಅಲ್ಲೇ ನಮ ನಮ್ಮ ಅಜ್ಜಿ ತಾತ ತಿರೋಗ್ ಬಿಟ್ರು
ಹ ಎಳದಲ್ಲಾ
ಅವವಾಗೇನಾಯಿತು ಅವವಾಗೇಏನು ಗೊತ್ತಾ ಕೋವಿಡ್ ಅವಾಗ ಯಾರು ಬಂದಿಲ್ಲಾ
ಹ್ಮ
ನಮ್ ತಾತ ಇಲ್ಲಿ ಊರ್ಗೆ ಗೌಡ್ರಾಗಿದ್ರು
ಹ್ಮ್
ಸೊ ಸತ್ತಾಗ ಒಬ್ಬ ಒಬ್ಬರು ಬಂದಿಲ್ವಲ್ಲ ಎಷ್ಟು ಬೇಜಾರ ಹೋಯ್ತು ಅಂದ್ರೆ ಎಷ್ಟು ಮಾಡಿದೀವಿ ಒಬ್ಬರು ಬಂದಿರ್ವಲ್ಲ ಅಂತ
ಹ್ಮ್
ನ ಚಿಕ್ಕಪ್ಪಾ ಅದ್ ನೋಡ್ ಬಿಟ್ಟು ಹತ್ತು ಅಲ್ ಅತ್ತಿದ್ರ ನಾನೆಲ್ಲೋ ಇಲ್ಲಿ ದೂರ ನಿಂತ ತ್ತಿದ್ದೀನಿ ಅಲ್ಲಿಂದ್ ಓಡ್ ಬಂದು ನನ್ ನೋಡ್ಬಿಟ್ಟು ನನ್ನ ಅಗ್ಗ್ ಮಾಡ್ಕೊಂಡ್ ಅಳ್ತಿದಿದ್ದಾರೆ ಫುಲ್ಲ ನ ಒಂದ್ ಸೈಡು ನನ್ನ ಇನ್ನೊಂದ್ ಸೈಡು ನಮ್ಮ ನಮ್ಮ ಅಪ್ಪ್ನಾ
ಪೊಲೀಸ್ ಅವರಿದ್ರು ಇದ್ರ ಅದು ಹೆಂಗಿ ಆಟೋಮ್ಯಾಟಿಕ್ ಅಲ್ಲಿ ಒಂದಬಿಡುತ್ತ
ಅವಾಗ ಗೊತ್ತಾಯ್ತು ಇ ಇವ್ರ ಎಷ್ಟ ಎಷ್ಟೇ ಬಯಬೋದು ಬಟ್ ಹಿಂದೆ ಅಷ್ಟು ಪ್ರೀತಿಯೇ ಇಟ್ಟಿದ್ದಾರೆ ಹಂಗಂತ
ಹ ಟೈಮ್ ಹಂಗಿದೆ
ನಾನು ಈಗಲೂ ಅಂತಿರ್ತೀನಿ ನನ್ನ ಎನಿಮೆ ನನ್ನ ನನ್ನ ಹೆನಿಮೆಮ ನನ್ನ ಹೆನಿಮಿನೇ ನಮ್ಮ ಚಿಕ್ಕಪ್ಪ ಅಂತ
ಹ್ಮ್ ಬಟ್ಟೆ ಈ ಈಗಾಗ ಈಗಂತ ಬಟ್ ಟಮ್ ಯಾವ ತರ ನಾನು ಹೇಳರ
ಹೌದು ಏ ಅಲ್ಲ ನಾನು ಸುಮ್ನೆ ಆ ಥರ ಏಳ್ು
ಗೊತ್ತಾಯ್ತು ಗೊತ್ತಾಯ್ತು ಹೇಳುದು ಗೊ ಅ ಎಷ್ಟು ಅಂದ್ರೆ ಅದು ಲೈಫ್ ಟೈಮ್ ಂಕ್ ಮಾಡತಾರ ಅಂತ
ಹ್ಮ್ ನಾವ ಎಷ್ಟೇ ಇದ್ ಮಾಡ್ಬೋದು ಬಟ್ ಫ್ಯಾಮಿಲಿ ಅಂತ ಬಂದ್ರೆ ಯಾರೂ ಬಿಟ್ಕೊಡಲ್ಲ
ನಿಜ
ಹ್ಮ
ನಾವು ಏಳು ವರ್ಷದಿನ ಅದೇ ತಿಿಂಕ್ ಮಾಡಿ ತಿಿಂಕ್ ಮಾಡಿ ತಿಿಂಕ್ ಮಾಡಿ ನಂಗೆ ಉಂಂತಾರದು
ಹ್ಮಞ ಹೀಗಿರೋ್ರೆ ನಾವು ನಮ್ಮ ನಾವು ಕರೆಕ್ಟಾಗಿರ್ಬೇಕಷ್ಟೆ
ಹೌ ಅದಲೆ ಏನಾಗುತ್ತೆ ಅದಕ್ಕೆ ಅ್ ಮಾಡ್ಬೇಕು
ಹ್ಮ್ ಈಗ ನಮ ತಾತ ಇದಾರಲ್ಲ ಅವ್ರ ಅಣ್ಣಂದ ಮಕ್ಳು ಇದ್ದಾರೆ ಅವರು ಅವರು ಅಣ್ಣ ತಮ್ಮಂಗೆ ಆಗಲ್ಲ ಸ್ವಲ್ಪ ಅವ್ರ ಏನ್ ಮಾಡುದು ನಮ ಪಪ್ಪನು ನಮ್ ಚಿಕ್ಕಪ್ಪ ಚೆನ್ನಾಗಿದ್ದಾರೆ ಆಕ್ಚುಲಿ ಒಬ್ಬ್ರನೊಬ್ರು ಬಿಟ್ಟ ಕೊಡಲ್ಲ ಇವು ಅವ್ರ ಕಷ್ಟ ಬಂದು ಇ್ರು ನಿಂತ ಕೋತ ಇವ್ ಬಂದ್ರು ಅವ್ರು ನಿಂತ್ಕೋತಾರ ಆತರ ಅವ್ರ ಏನ್ ಮಾಡದ ಒಬ್ಬರು ಮುಂದೆ ತಂದುಾಕೋದು
ಹ್ಮ್ ಇಲ್ದಾಗೆ ಅಂತ
ಹಾ ಇಬ್ರು ಮಧ್ಯೆ ಜಗ್ಗಳಾಗಿ ಮನೆ ಡಿವೈಡ್ ಆಗಲಿ ಅಂತ
ಹ್ಮ್
ನಮ್ಮ ಮನೇಲಿ ಗೊತ್ತಲ್ಲ ನಮ್ಮ ಅಪ್ಪಂಗೂ ಅವ್ರಿಗೆ ಅವ್ರ ಏನ ಅಂದ್ರ ತಲೆಗಾಕ ಪಲ್ಲೆಯರು
ಇರ್ಬೇಕು ಹೋಟೆಲ್ರ ಇರ್ಬೇಕು ಪಾಸಿಟಿವ್ ಆಗೆ ಸಬರ್ ಮಾಡ್ಕದು ಬೇರೆ ಬಗೆ ಲಬದ
ಹೌದು ನ ಗು ಏನೇನು ಹೇಳ್ತಾರೆಾನ ಆಮೇಲ್ಲ ತಲೆನೇ ಕೆಡಸಕೊಡಲ್ಲ ಫಸ್ಟ್ ನಿಮ್ಮ ಮನೇೇ ಸರಿ ಇಲ್ಲ ನೆಟ್ವರ್ಕ್ ಅದನ್ನ ಮಾಡ್ಿಕೊಡಿ ಆಮೇಲೆ ನಮ್ಗೆ ಹೇಳೇಂತೀವಿ
ಅ ತುಂಬ್ರ ಅವರು ಇದಾಗದೆೇ ತುಂಬ ಚೆನ್ನಾಗಿರ ದೋಡ್ದ ಆಗದ ಅವ್ರು
ಹೌದು
ಹಾ ಸುಮಾರತರಬೇಕ ಆ ತರ ತಿಗ ನೋಡ
ಹೌದು ಯಾವದ್ರಲ್ಲಿ ಹೋಗ್ತವಿ ಬಿರಿಯಾನಿನ
ಈಗ ಬಸ್ಸಲ್ಲೇ ಎಟ್ಟ್ರದಲ್ಲ ಮೆಟ್ರೋದಲ್ಲಿಟ್ಟ ಹಿಂಗ ಹೋಗಿ ಬನ್ಸಲ್ಲತ್ತ ನ ಮ ಸಿ
ಗೊತ್ತು ಅಲ್ಲಿ ಗ್ರೀನ್ ಲೈನ್ ಹಿಡ್ಗಿ ಪರ್ಪಲ್ ಲೈನ್ ಬರ್ಬೇಕು
ಸರಿ ಪಪ್ಪಲ್ಲ ಮೆಜೆಸ್ಿಕ್ ಇ ಅಲ್ಲಿ ನಡೀಬೇಕು
ಹ್ಮಞ ಹಾಂ
ಒ ಸೂರೋಡ್
ಹ್ಮ್ ನಾನು ಒಂದ್ಸಲ ಹೋಗಿದ್ದೆ ಇದು ಜಯನಗರ ಫೋರ್ತ್ ಬ್ಲಾಕ್ಗೆ
ಹ್ಮ್ ಇಲ್ಲ ಪತಲ್ಲ
ಸಲ ಹೋಗಿದ್ದ ಇಂದಿ್ರ ನಗರಕ್ಕ ಒಂದ್ಸಲ ಹೋಗಿದ್ದೀನಿ
ನಾ ಎಲ್ಲ ಕಡೆ ಸ ಕಡ ಬಿಡಿಲ್ಲಿ ಇಂದ್ರಾನಗರ ಚ ಇಂದ್ರನಗರ ಸರ್ಜಾಪುರ ಅ ಯಾವ ಎಲ್ಲ
ಹ್ಮ
ಈ ಈ ಬೈಕ್ ಇದಾಗ ಒ ೊಂಡಕದಿಲ್ಲ ುಡ್ಗಳ ಎಲ್ಲ ಚೆರಗೆಿತ್ತಲ್ಲಿ ನನ್ ಫೆಂಡ್ ಅವಿದರು ನಾಸ್ಟ್ ಬಿಕಲಲ್ಲ ಅದೆಲ್ಲಾ ತು ಕ ಹೋಗಿದ್ರು
ತುಮಕೊರ ಅದೇನು
ಅಲ್ಲಿ ಯ್ದ ಸಿಗ ಶಿವಗ ೆಂಪಲ್ಐತ ಅಲ್ ಹೋಣ್ ಬಿಿು ಹದವಿ ಲೇ ಅ ಚಿತ್ ರಿಟರ್ನ್ ಮಾಡಬೋುದು
ಹ್ಮ್ ಹ್ಮ್
ಇಲ್ಲೋಗಿದಿದ್ದು ಯಾವವುದೋ ಕೊಹ್ಲಿ ಹೋಗಿದ್ದಲ್ಲ ಬೇಕ್ರ
ಎನ್ ಎಂತ
ಯಾವ್ದೋ ತಾಮಸ್ ಬೇಕ್ರಿಏಾರೋ ಮತ್ತ ನೋ ಅಲ್ಲಗೆಲ್ಲಿ ಅ ಬಿಟ್ಟ ಇನ್ನೊಂದ್ರ್ತಿ ವಿದ್ಯಾರ್ಥಿ ಭವನ ಆ್ ವೀಕ್ ಫಿಕ್ಸ್ ಮಾಡದು
ಏನ್ ಗೊತ್ತಾ ವೀಕೆಂಡ್ ಹೋಗ್ಬಾರ್ದು ರಶ್ ಇರುತ್ತೆ
ಇಲ್ಲೇ ಬರ್ಸಾಕ್ರ ಬಿರಿಯಾನಿ ಅಂತ ಇತ್ತು ಟೂ ಅವರ್ಸ್ ತ್ರೀ ಅವರ್ ತ್ರಿ ಅವರ್ಸ್ ವೇಟ್ ಮಾಡಿದ್ದ ಅಲ್ಲಿ ಹ್ಮ್
ಏನ್ ಗೊತ್ತಾ ವೀಕೆಂಡ್ ಹೋಗ್ಬಾರ್ದು ಯಾಕೆಳು ಫುಲ್ ರಶ್ ಇರುತ್ತೆ ನಾರ್ಮಲ್ ಡೇ ಸ್ಸಲ್ಲಿ ಹೋಗ್ಬೇಕು
ಟೆಸ್ಟ್ ಚೆನ್ನಾಗಿಲ್ಲ ಪ್ರೈಸ್ ಜಾಸ್ತಿ
ಹ ನಾವು ಇಲ್ಲಿ ಚಿಕ್ಕಪೇಟೆೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಾ ನಾನು ನನ್ನ ಫ್ರೆಂಡು ಮೂದ ಮೊದ್ಲೇ ಅಲ್ಲಿ ರಷು. ನಾವ್ ಅಲ್ ಹೋಗಿ ನಾವ್ ಬರೋ ಅಷ್ಟಲ್ಲಿ.
ನಾನ್ ಹೋಗಿದ್ದೆ ಸುಮಾರ್ ಹೋತು. ಒಡೆನ್ ಸತೋಗಿದ್ದೆ ನನ್ ಎತ್ತಿದ್ ವಡೆ. ಇವತ್ ಸಂಡೆ ಸಂಡೇ ಮಾತ್ರ ಹೆವಿ ರಶ್ ಇರ್ತರೆ.
ಡು ತು ವೀಕ್ ಡೇಸ್ ಅಲ್ಲೂ ಇರುತ್ತೆ.
ಅಲ್ಲಿ ಸಂಡೆ ಅದ್ರೆ ಸಂಡೆ ಹೋದಾರ ಇರ್ತದೆ ಹೆವಿ ರಶ್ ಇರ್ತದೆ ಸಂಡೆ ಸಂಡೆದ್ .
ಇಲ್ಲು ಚೆನ್ನಾಗಿರುತ್ತೆ ಜಯ್ನಗ್ರ ಫೋರ್ತ್ ಬ್ಲಾಕು.
ಹ್ಮ್ ಚೆನ್ನಾಗಿರ್ತಲ್ಲ ಹೋಗಿದಿನ ಅಲ್ಲಿನು ಮೇಘನಾ ಬಿರಿಯಾನಿ ಅದೆಲ್ಲ.
ಹ್ಮ ನಾವು ಶಾಪಿಂಗ್ ಹೋಗಿದ್ದು ಬಟ್ ಟೆಪ್ ಶಾಪಿಂಗ್ಗೆ.
ಹ್ಮ್ ಹ್ಮ್ ಹುಡ್ಗಿರ್ ಇರೋದೆ ಇಲ್ಲ. ಹುಡ್ಗಿರಿ ಮೇಕಪ್ಪು ಬಟ್ಟೆ ಅವ್ ಎರಡೇ ತಗಳೋದು.
ನನ್ಗ ಅದೆಲ್ಲ ಇಷ್ಟ ಇಲ್ಲ ಜ ಹೈಯೆಸ್ತು ಅಂದ್ರೆ ಬಟ್ಟೆ.
ಬಟ್ಟೆ ಆಕ್ಚುಲಿ ಬಟ್ಟೆ. ತ್ ಡ್ರೆಸ್ಗಳ ಗೊತ್ತ ಕುರ್ತಾ ತರ ಗೊತ್ತಲ್ಲ ಆ ತರ ಚೆನಾಗ್ ಕಾಣುತ್ತೆ
ಹ್ಮ್ ನಾನ್ ಯಾವಾಗ್ಲುೂ ಅಂತಿರ್ತೀನಿ ನಮ್ಮ ಮನೇಲಿ ನಮ್ಮ ಮನೇಲಿ ಬೈತಿರ್ತಾರೆ ನಮ್ಮಮ್ಮ ಎಷ್ಟಕತ್
ಹಲೋ
ನೀನೇ ಮಾಡು
ಹ್ಮ್ ಮಾಡ್ತೀನಿ ನೋಡ್ ಈಗ
ಇರು ಒಂದ್ ಐದ್ ನಿಮಿಷ
ಹ್ಮ್ ಹೇಳು ಮೆಸೇಜ್ ಹಾಕು